ಆರಾಮಾಗಿದ್ದೀರಾ?
ಕೇಳಸ್ತಾ ಇದೀಯಾ ಕೇಳಿಸ್ತಾ ಇದೀಯಾ?
ಹಾ ಕೇಳಿಸ್ತಿದೆ ಚೆನ್ನಾಗಿದ್ದೀರಾ?
ಚೆನ್ನಾಗ್ದೀನಿ ನೀವು ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೀನಿ ಹಾ ಚೆನ್ನಾಗಿದ್ದೀನಿ.
ಏನ್ ಮಾಡ್ತಿದ್ದೀರಾ?
ಇದೇನ್ ಹಿಂಗೆ ಏನ್ ಮಾಡ್ತಾ ಇದ್ದೀರಾ?
ನಾವು ಕೂತಿದ್ವಿ ಹಂಗೆ ನಮ್ಮ ಬಾಲ್ಯದ ನೆನಪು ಬಂತು ನಮ್ಮ ಬಾಲ್ಯ ನೆನಪು ಬಂತು ಹಂಗೆ ನೆನ್ಸ್ಕೊಂಡ ಕೂತಿದ್ವಿ. ಬಾಲ್ಯದಲ್ಲಂದ್ರೆ ನಾವು ಚಿಕ್ಕವ್ವ ನಮ್ ತಾತ ಅಜ್ಜಿಯ ಅವರ್ ಮನೆಗೆ ಹೋಗ್ತಿದ್ವಿ ತುಂಬಾ ಅಲ್ಲಿ ಅಂದ್ರೆ ಇವಾಗ ಬೇಸಿಗೆ ಅಂದ್ರೆ ಅಲ್ಲಿ ತುಂಬಾ ಹೂವು ಮಲ್ಲಿಗೆ ಹೂವ ಅನ್ ಅಂತದೆಲ್ಲ ಜಾಸ್ತಿ ಅಲ್ವಾ ನಮ್ಮ ಅಜ್ಜಿ ಡೈಲಿ ಮುಡಿಸತಿದ್ ನಮ್ಗೆ ಅದೆಲ್ಲ ಕಟ್ಟ್ ಟ್ಟಿ ಮುಡಿಸ್ತಿದ್ರು ಚೆನ್ನಾಗಿರ್ತಿತ್ತು.
ಹೌದಾ ನಾವು ಬೇಸಿಗೆಯಲ್ಲಿ ನಾವು ಬೇಸಿಗೆಯಲ್ಲಿ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ ನಮ್ಮ ಅಜ್ಜ್ ಜ್ಜಿ ಊರು ಅತಿ ಸಮೀಪದಲ್ಲೇ ಇತ್ತು ನಮ್ಮೂರಿಂದ ನೂವೆ ಆಗ ನನ್ನ ತಂಗಿ ತಮ್ಮ ಎಲ್ಲರೂ ಬರುತ್ತಿದ್ದರು. ಎಲ್ಲರೂ ಜೊತೆ ನಾವು ಚೆನ್ನಾಗಿ ಆಟ ಆಟವಾಡಿಕೊಂಡು. ತಿಂಡಿ ತಿನಿಸುಗಳು ತಿಂದ್ಕೊಂಡು ನಮ್ಗೆ ತೋಟಗಳಿತ್ತು ತೋಟಗಳಲ್ಲಿ ಬಿಡುವ ಹಣ್ಣು ಹಂ ಪಲುಗಳು ನಮ್ದು ಗೋಡಂಬಿ ತೋಟ ಇತ್ತು ಈ ತರದ್ದೆಲ್ಲಾ ಆಟ ಆಡ್ಕ್ ಕೊಂಡು ತಿನ್ಕೊಂಡು ಕಿತ್ಕೊಂಡು ಚೆನ್ನಾಗೆ ಇರ್ತಾ ಇತ್ತು.
ಹಾ
ಹ ಮತ್ತೆ ಶಾಲೆಯಲ್ಲಿ ಎಲ್ಲಾ ಹೆಂಗ್ ನಡೀತಾ ಇತ್ತು ನಿಮ್ ಬಾಲ್ಯದಲ್ಲಿ ನಿಮ್ ಶಾಲೆ ಹೆಂಗಿತ್ತು
ಹ್ಮ
ಮತ್ತೇನು ಸಮಾಚಾರ ಹೇಳ್ಬೇಕು ನೀವ್ ಹೇಳಾದ್ರೆ
ಹೌದಾ ನಾ ನಾವು ಅವಾಗ ಮದ್ ಹ್ಮ್
ಹೇಳಿ
ನಾವಂತೂ ಒಂದು ಇದ್ದಿತ್ತು ನಮ್ಮೂರ್ ಹತ್ರ ಅವ ಒಂದ್ ಸಂತೆ ಅಂತ ಮಾಡ್ತಿದ್ರು ವಾರಕ್ಕೆ ಒಂದ್ ಒಮ್ಮೆ ಸಲ ಮಾಡ್ತಿದ್ರು ಅದನ್ನ ಒಂದ್ ವಾರಕ್ಕೆ ಒ ಒಮ್ಮೆ ಸಲ ಅಷ್ಟೇ ಮಾಡ್ತಿದ್ರು
ಹ್ಮ ಹ್ಮ್
ಎಷ್ಟ್ ಚೆನ್ನಾಗಿ ಅಂದ್ರೆ ಒಂಥರ ಎಲ್ಲಾರು ಸೇರಿ ಆಟ ಆಡ್ತಿದ್ವಲ್ಲಾ ನಮ್ ತಾತ ಅವರು ಯಾವಾಗ ಕರ್ಕೊಂಡ್ ನಮ್ನ್ ವಾರಕ್ಕೆೆ ಒಮ್ಮೆ ಸಲ ಒಮ್ ಒಮ್ ಸಲ ಕರ್ ಕೊಂಡ ಹೋಗ್ತಿದ್ರು ತುಂಬಾ ಚೆನ್ನಾಗಿರ್ತಿತ್ತು.
ಹೌದಾ
ಅದು ವಾರಕ್ಕೊಂದೇ ಸಲ ಅಷ್ಟೇ ಮಾಡ್ತಿದ್ರು.
ಹಾ ಹಾ ಹ್ಮ್
ಮತ್ತೇನ್ ಸಮಾಚಾರ
ಏನು ಇಲ್ಲ ನೀವ್ ಹೇಳಿದ್ರೆ ನಾವು ಮುಗಸ್ಕೊಂಡ್ ಬಂದ್ವಿ ಪರೀಕ್ಷೆ ನಡಿತಾ ಇದೆ ನಮ್ಗೂ ಪರೀಕ್ಷೆ ಇದುವರೆಗೂ ಮುಗ್ ಇವಾಗಿಲ್ಲ ನಾ ಒ ಒ ಇವಾಗ ನಂಗೆ ರಜೆ ದಿನೇ ಆಗಿದೆ ಇವತ್ತು ಬಕ್ರಿದ್ ಹಬ್ಬ ಆದರಿಂದ ರಜೆ ಆಗಿದೆ. ರಜೆ ಇವಾಗ ಹಾ ನಾಳೆ ಇಲ್ಲ ನಾಳಿದ್ದು ಪರೀಕ್ಷೆ ಇದೆ ನಮಗೆ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಓದ್ತಾ ಇದ್ದೀನಿ. ಕೇಳಿಸತಿಲ್ವಾ ಹಲೋ ಹಲೋ ನಾನ್ ಮಾತನಾಡೋದು ನಿಮಗೆ ಕೇಳಿಸ್ತಾ ಇಲ್ವಾ
ಹಾ ಹಾ ಕೇಳಿಸ್ತಿದೆ ಹೇಳಿ
ಹ್ಮ ಇನ್ನು ಮುಂದಕ್ಕೆ ನೀವು್ ಮಾತಾಡಿ ಹೆಂಗಿದೆ ಜೀವನ ಹೆಂಗಿದೆ ನಿಮ್ಮ ಆರೋಗ್ಯ ಆರೋಗ್ಯ ಎಲ್ಲ
ಆರೋಗ್ಯ ಎಲ್ಲ ಚೆನ್ನಾಗಿದೆ ಮತ್ತೆ ನಿಮ ನಿಮ್ಮ ಸುತ್ತಮು ಅಂದ್ರೆ ನೀವು ಎಲ್ಲಾದ್ರೂ ಪ್ರವಾಸ ಹೋಗಿದ್ರ ಈ ಮಧ್ಯ್ಯ ಕಲ
ಈ ಮಧ್ಯ ಕಾಲದಲ್ಲಂತೂ ಪ್ರವಾಸ ಇಲ್ಲೂ ಹೋಗಿರ್ಲಿಲ್ಲ ನಾನು ಶಾಲೇೆಯಲ್ಲಿ ಓದ್ಬೇಕಾದ್ರೆ ನಾನು ಒಂಬತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ ನಮ್ಮ್ ಶಾಲೆಯಿಂದ ಫ್ರೀಯಾಗಿ ಪ್ರವಾಸ ಉಚಿತವಾಗಿ ಪವಾಸ ಕಡ್ಕೊಂಡ್ ಹೋಗಿದ್ರು ಎಲ್ಲಾ ಉಚಿತ ಇತ್ತು ಎಲ್ಲಾರ್ನುೂ ಗೌರ್ನಮೆಂಟ್ ಕಡೆಯಿಂದಾನೇ ಇತ್ತು
ಹಾ
ಹಾಗದು ತುಂಬಾ ಚೆನ್ನಾಗಿತ್ತು ಮ ಮ ಈ ಎಲ್ಲಾ ತುಂಬಾ ಚೆನ್ನಾಗಿತ್ತು ಮೂರ್ ದಿನ ಕರ್ಕೊಂಡ್ ಹೋಗಿದ್ರು ನಾವು ನಮ್ಮ ಸ್ಕೂಲ್ ಫ್ರೆಂಡ್ಸ್ ಹೊತ್ತಿಗೆ ಬೇಲೂರು ಹೊಳ್ಳೆರು ಆ ಕಟ್ಟಡಗಳನೆೆಲ್ಲ ನೋಡ್ಬ ಕೊಂಡು ಆ ಶಿಲ್ಪಿಗಳನ್ನೆಲ್ಲ ನೋಡ್ಕೊಂಡು ಅದು ಕೆತ್ತನೆ ಮಾಡಿರ್ತಾರಲ್ಲ ಕೆತ್ತನೆ ಎಲ್ಲ ನೋಡಿ ಅಲ್ಲೇ ಇರುವಂತಹ ಹಾ ಬಾವಿಗಳನ್ನೆಲ್ಲ ನೋಡ್ಕೊಂಡು ಆ ಬಾವಿಯಲ್ಲಿ್ದು ಮೀನುಗಳು ಇಲ್ಲ ಆ ದೇವಸ್ಥಾನದ ಇತಿಹಾಸವನ್ನೆಲ್ಲಾ ತಿಳ ಕೊಂಡು ಕಲ್ಯಾಣಿನೆಲ್ಲ ನೋಡ್ಕೊಂಡು ಹ ತುಂಬಾ ಚಂದ ಹಗಾಗಿತ್ತು
ಹೌದು ನಮ್ಮೂರ ಹತ್ರನುೂ ಒಂದು ಹೌದು ನಮ್ಮೂರ ಹತ್ರನುೂ ಒಂದು ಪ್ಲೇಸ್ ಇದೆ ಅಲ್ಲಿ ಹೆಂಗಂದ್ರೆ ಪ್ರತಿಯೊಂದು ಏನು ಬರ್ದಿಲ್ಲ ಅಲ್ಲಿ ಎಲ್ಲಾ ಭಾವಚಿತ್ರಗಳ ಅಷ್ಟೇ ಹಾಕಿರ್ತಿ ಆ ಭಾವಚಿತ್ರಗಳಲ್ಲೇ ತಿಳ್ಕೋಬಹುದು ಆ ಸ್ಥಳದ ಇತಿಹಾಸ ಏ ನೀೂ ಅಂತ ತುಂಬಾ ಚೆನ್ನಾಗಿದೆ ಆ ಸ್ಥಳ ಆ ಸ್ಥಳದಲ್ಲಿ ಭಾವಚಿ ಬರೀ ಆಹ ಭಾವಚಿತ್ರಗಳೇ ಇದ್ದಾವೆ ಭಾವಚಿತ್ರಗಳಲ್ಲಿರೋದನೆ ನೋಡಿ ನಾವು ತಿಳ್ಕೊಂಬಹುದು ಓ ಹಿಂಗಿದಯಾ ಆತರ ತುಂಬಾ ಚೆನ್ನಾಗಿದೆ
ಹೌದಾ
ಹಾ ನೀವು ಆತರ ಸ್ಥಳ ಎಲ್ಲಾದೂ ನೋಡಿದ್ದೀರಾ
ಚಿತ್ರ ಅಂತ ನೋಡಿಲ್ಲ ದೇವಸ್ಥಾನ ನಮ್ ಕಡೆ ದೇವಸ್ಥಾನನೇ ಜಾಸ್ತಿ ಇರುತ್ತೆ ದೇವಸ್ಥಾನ ಅಷ್ಟೇ ಗೊತ್ತು ನನಗೆ
ಹೌದಾ ಅಂದ್ರೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ದೊಡ್ಡ ಬೆಟ್ಟ ಅಲ್ಲೆಲ್ಲಾ ಪಟ್ಟಣದಲ್ಲಿರೋರೆಲ್ಲ ಪ್ರವಾಸ ಬರ್ತಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನೋಡೋದಕ್ಕೆ ಹೆಂಗಂದ್ರೆ ಅಲ್ಲ ಇದ್ರೆ ಕುಂತ್ಕೊಂಡ್ರೆ ಅಲ್ಲೇ ಕುೂತ್ಕೋಬೇಕು ಆ ಪರಿಸರನ ಆ ಆಸ್ವಾದನೆ ಮಾಡ್ಕೋಬೇಕು ಆತರ ತುಂಬಾ ಚೆನ್ನಾಗ್ ಅನ್ಸುತ್ತೆ
ಹೌದಾ
ಹಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂಥರ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಆತರ ಜಾಗಗಳೆಲ್ಲ ನೋಡಿದಾಗ ಅಲ್ಲಿ ಒಂಥರ ನಾವು ಕು ಕುತ್ಕೊಂಡಿದ್ವಿ ಹೌದಾ ಇದ್ರೆ ಇಲ್ಲೇ ಕುೂತ್ಕೊಂಡಿದ್ವಾತ್ ಯಾವ ತರ ಅನುಭೂತಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಆ ಬೆಟ್ಟ
ಅಲ್ಲಿರೋ ಕಳ್ಳುಗಳೆಲ್ಲಾ ನೋಡಿದ್ರೆ ನಮ್ಮರ ಹತ್ರ ಒಂದು ಪ್ಲೇಸ್ ಇದೆ ಅದೇ ಆ ಪ್ಲೇಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ನೀವು ಯಾವಾಗಾದ್ರೂ ಬನ್ನಿ ಕರ್ದಕೊಂಡು ಹೋಗ್ತೀನಿ
ಹ್ಮ್ ಖಂಡಿತವಾಗಲ್ಲ
ಹಲೋ
ಹಾ ಕೇಳಸ್ತಾ ಇದೆ ನೀ ಕೇಳಸ್ತಾ ಇದಯಾ
ಹಾ ನಿಮ್ಮ ಸ್ನೇಹಿತರೊಡನೆ ಬನ್ನಿ ಆ
ಆಯ್ತು ನಮ್ಮ ಸ್ನೇಹಿತರನ್ನ
ನಿಮ್ಮ ಸ್ನೇಹಿತರಿರ್ತಾರಲ್ವಾ ಎಲ್ಲಾರೂ ಕೂಡಿ ಬನ್ನಿ ಎಲ್ಲಾರೂ ಹೋಗೋಣ
ಹ್ಮ್ ಸರಿ ಆಯ್ತು
ಹಾ ಅಂದ್ರೆ ಎಲ್ಲಾರೂ ಕುಡಿ ಹೋದ್ರೆ ತುಂಬಾ ಜನ ಹೋದ ಹಾ ಚೆನ್ನಾಗಿದ್ದಾರೆ ಅಂದ್ರೆ ಎಲ್ಲಾರ ಜೊತೆ ಕೂಡಿ ಹೋದೇತು ಅಲ್ಲಿ ಚೆನ್ನಾಗಿರುತ್ತೆ ಅಲ್ವಾ ಪರಿಸರ ಎಲ್ಲ
ಹ್ಮ್ ಹೌದೌದು ನಾವು ಹೋಗಿದ್ ಕಡೆ ಸ್ವಚ್ಛತೆಯನ್ನೆಲ್ಲಾ ಕಾಪಾಡ್ಕೊಂಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ವಚ್ಛತೆ ಅಷ್ಟೇ ಕಾಪಾಬೇಕು ಹ
ಹೌದು ಅಲ್ಲಿ ಬರ್ದಿರ್ತಾರೆ ಅಲ್ಲಿ ಪರಿಸರ ಕಾಡ್ ಇರೋದು ಆದ್ರೂ ಎಲ್ಲಾ ಕ್ಲೀನ್ ಆಗಿ ಬರ್ಂದಿದ್ದಾರೆ ಹಿಂಗಗೆ ಇದೆ ಹಿಂಗೆ ಹಿಂಗೆ ಹೋಗ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋದೆಲ್ಲಾ ಕೆತ್ತನೆ ಮಾಡಿ ಬರ್ದಿದ್ದಾರೆ
ಹೌದಾ ಅಷ್ಟು ಚೆನ್ನಾಗಿದಯಾ ಅಲ್ಲಿ
ಹೌದು ಹೌದು
ಹ್ಮ್
ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನೋಡೋದಕ್ಕೆ ಪರಿಸರ ಎಲ್ಲ ನನಗೆ ತುಂಬಾ ಇಷ್ಟ ಅಲ್ಲಿ ನೋಡೋದಕ್ಕಿಂತ ಅಲ್ಲಿ ಎಷ್ಟು ಚೆನ್ನಾಗಿ ಸ್ವಚ್ ಮತ್ತೆ ಕಾಪಾಡಿದಾರ ಅಂತಂದ್ರೆ ಒಂದು ಏನು ಗಲೀಜಿಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾಂದ್ರೆ ಅಲ್ಲಿ ಕುೂತ್ ಕೂರ್ಬಹುದು ಮತ್ತೆ ಅಲ್ಲಲ್ಲಿ ನೀರ್ ಇದೆ ನೀರು ಹೆಂಗೆ ಗೊತ್ತ
ಹ್ಮ ಹೇಳಿ ಮಾತಾಡಿ ನಿಮ್ಮ ಧ್ವನಿ ನನಗೆ ಕೇಳಿಸುತ್ತಿಲ್ಲ ಹಲೋ ನಿಮ್ಮ ಧ್ವನಿ ನನಗೆ ಕೇಳಿಸುತ್ತಿಲ್ಲ
ನೀವು ಆತರ ಪ್ಲೇಸ್ಗೆಲ್ಲ ಹೋಗಿದ್ದೀರಾ
ಆತರ ಹೋಗಿದ್ದೀನಿ ನೆನಪಿಲ್ಲ ನನ್ನ ಬಾಲ್ಯದಲ್ಲಿ ಅಪ್ಪ ಅಮ್ಮ ಅವರು ಕರ್ಕೊಂಡ್ ಹೋಗರ್ತಾ ಇದ್ರು
ಹಾ
ಈಗ ನಾವು ದೊಡ್ಡವರಾದಂಗೆ ನಮ್ಮ ಕಾರ್ಯಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ ಬಿಿಟ್ಟಿದ್ದೀಿ ಅದಿ ಅದಕ್ಕೆ ಅಂತ ಸಮಯ ಇಲ್ಲ ಅದಕ್ಕೆ ನೋಡ ಕಷ್ಟ ಆಗ್ತಾ ಇದೆ ಹ ದೊಡ್ಡವರಾದಷ್ಟು ಜವಾಬ್ದಾರಿ ಜಾಸ್ತಿ ಆಗಿದ್ದ ಆ ಜವಾಬ್ದಾರಿ ಒತ್ತಡದ್ರಿಂದ ನೋಡ್ಲಿಕ್ಕಾದು ಹೇಳ್ಬೇಕು ನೀವು
ಹ್ಮ ಸರಿ ಇಡ್ಲಾ ಹಾ ಸರಿ ಇಡ್ಲಾ
ಹಾ